ಹುಂ
ಹಾಂ
ಕೆಲಸ್ತಿದಿಯ
ಹಲೋ ಹಾಂ ಹೇಳಿ ಕೇಳ್ಸ್ತಾಯಿತೇ
ಏನ್ ಮಾಡ್ತಿದ್ದೀರಾ.
ಏನ್ ಮಾಡೋದು ಮಲ್ಗಿದೀವಿ.
ಮಲ್ಗಿದ್ದೀರಾ ಇಷ್ಟ ಬೇಗ ಊಟ
ಊಟ ಮಾಡಿಲ್ಲ ಮಾಡ್ಬೇಕು ಇವಾಗ
ಹ್ಮ ಏನ್ ಅಡ್ಗೆ ಮಾಡಿದ್ದೀರಾ
ರೊಟ್ಟಿ ಅಕ್ಕಿ ರೊಟ್ಟಿ ಆಗಲ ಕಾಯಿ ಪಲ್ಯ
ಮಧ್ಯಾಹ್ನಕ್ ಯಾದನ್ ಮಾಡ್ಕೊಂಡಿದೀರಾ ಅಡ್ಗೇನ.
ಮಧ್ಯಾಹನಕ್ಕೆ ಅನ್ನ ಅನ್ನ ಇದೆ ಮೊಸರು ಮಾಡ್ಬೇಕಿಲ್ಲ ಚಟ್ನಿ ಮಾಡ್ಬೇಕು.
ಹಾಂ ಏನ್ ಚಟ್ನಿ ಮಾಡ್ತೀರಾ
ಹಾಂ
ಏನು ಚಟ್ನಿ ಮಾಡ್ತೀನಿ ಅಂದ್ರಿ
ಗ್ರೀನ್ ಚಟ್ನಿ
ಗ್ರೀನ್ ಚಟ್ನಿ ಅಂದ್ರೆ ಗುಡ್ಗಾರ
ಗುಡ್ಗಾರ
ಗುಡ್ಡಗಾರ ಯಾವ್ ತರ ಮಾಡ್ತೀರಾ
ಹಾಂ
ಗುಡ್ಗಾರ ಯಾವತರ ಮಾಡ್ತೀರಾ?
ಹಸರು ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ. ರುಪ್ಪಿ ಮಾಡದು
ಅಂ ಹಾಂ ಅವತ್ತೊಂದ ದಿನ ನೀವು ಕಡಲೆ ಮಿಠಾಯಿ ಮಾಡಿದ್ರಲ್ಲಾ
ಹಾಂ
ಅದನ್ನ ಯಾವ್ ತರ ಮಾಡಿದ್ರಿ ಹೇಳಿ ನಾನು ನನ್ ಮಕ್ಳಗ್ ಮಾಡ್ಕೊಡಣ ಅಂತ
ಅದಕ್ಕೆ ಸ್ವಲ್ಪ ಎಲ್ಲ ಕಡ್ಲೆಬೀಜ ಎಲ್ಲ ಹುರ್ಕೊಂಡು ಅದ್ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ
ಹ್ಮ
ಅದ್ರೊಳಗ್ ಪಾಕ್ ಈ ಕಡಿ ಪಾಕ ತಗದ್ಬಿಟ್ಟು ಕಟ್ಟೆ ಹೋಯ್ರು ಅದ್ಮೇಲೆ ಕಡ್ಲೆ ಬೀಜ ಉದುರ್ಸು ಅದ್ರ ಮೇಲೆ ಪಾಕ ಉಯ್ದಿ ಅದ್ರ ಮೇಲೆ ಕಡ್ಲೆ ಪಿಟ್ಟಿ ಉದ್ರಸಿ ಆರೆಟ್ಟಿ ಮಾಡದು
ಅಂದ್ರೆ ಕಡಿಪಾಕ ಅಂದ್ರೆ ಗಟ್ಟಿ ಪಾಕನಾ
ಹ್ಮ್ ಬೆಲ್ಲದಲ್ಲಿ
ಹ್ಮ್ ಮತ್ತೆ ರೊಟ್ಟಿಗ ಏನ್ ಮಾಡ್ಕೊಂಡಿದ್ರಿ ಬೆಳಿಗ್ಗೆ ಪಲ್ಯ ಬೆಳಿಗ್ಗೆ ರೊಟ್ಟಿ ಏನ್ ಮಾಡ್ಕೊಂಡಿದರಿ ಆ
ಹಾಗಲಕಾಯಿ ಪಲ್ಯ
ಅದು ಕಹಿ ಇರಲ್ವ ಜಾಸ್ತಿ ತಿನ್ನಕ್ಕ ಆಗತ್ತಾ
ಅದೇ ಚೆನ್ನಾಗಿರುತ್ತೆ ಫುಡ್ಡು ಹೆಲ್ತಿಗೆ
ಅದೇ ಹೆಲ್ದ ಚೆನ್ನಾಗಿರುತ್ತೆ
ಆರೋಗ್ಯಕ್ಕೆ ಚೆಂದಾಗಿರೋದು ಅದೇ ಕಹಿನೇ
ಹ ತಿಂತಾರಾ ನಿಮ್ಮ್ ಮನೇಲಿ ಎಲ್ರು
ಓ ಎಲ್ಲ ಫೇವ್ರಟ್
ಹ್ಮ್ ಹ್ಮ್
ಆಗಲ ಕಾಯಿ ಪೇವ್ರೊಟ್ಟು ಎಲ್ರಿಗೂ
ಹ ಮತ್ತೆ ಇನ್ನೇನ್ ಆರಾಮಿದ್ದೀರಾ
ಓ ನಾವು ಆರಾಮವ ನೀವು
ನಾವು ಆರಾಮಿದೀವಿ
ನೀವೇನ್ ಮಾಡಿದ್ರಿ ತಿಂಡಿ ಊಟ
ನಾವು ತಿ ತಿಂಡಿ ಚಿತ್ರಾನ ಮಾಡಿದ್ದು
ಹಾ
ಊಟ ಇವಾಗ ಅದೇ ಇದೆ ಅಂದ್ರೆ ಎರಡ್ ಟೈಮ್ ಮಾಡಕ್ ಆಗ ಅನ್ಬಿಟ್ಟು ೋ ಅದನ್ನೇ ತಿಂತೀವಿವಾಗ
ಹಾ ಹಾ ಹಾ ಹಾ
ಹ ಸಂಜೆ ಏನಾದ್ರು ಸಾಂಬಾರು ಮಾಡ್ಬೇಕು
ಹಾ
ಇವಾಗ ಏನಿದೆ ಅದನ್ನೇ ತಿನ್ ತಿನ್ಕೋಬೇಕು
ಹ್ಮ್ ಹ್ಮ್ ಹ್ಮ್
ಹ್ಮ್ ಮತ್ತೆ ನಾಳೆ ವೀಕೆಂಡ್ ಅಲ್ವಾ ಎಲ್ಲೋ ಹೋಗ್ತೀರಾ ನಾಳೆ ಭಾನುವಾರ ಅಲ್ವಾ ಏನಾದ್ರೂ ಸ್ಪೆಷಲ್ ಮಾಡ್ತೀರಾ ಇಲ್ಲ್ರೂ
ನಾಳೆ ಎಲ್ಲೂ ಹೋಗಲ್ಲ ಮನೇಲ್ಲೇ ಇರ್ತೀವಿ ಹಲೋ
ಹೌದನ್ರೆ
ಹಲೋ ಹಾ ಏನು ಆಗಿಲ್ಲ ಕೇಳಸ್ತೈತೆ
ಅದೇ ಕೈ ಏಟಾಗಿದೆ ಅಂತ ಅಂದ್ರಿ ಮತ್ತ ಏನು ಆಗಿಲ್ಲ ಅಂತಿದ್ದೀರಾ
ಅವ್ರ ಅವ್ರಗ ಯ ನಾವು ಬಿದ್ಬಿಟ್ಟು ಕೇಳಕ್ಕೆ ಬಿದ್ಬಿಟ್ಟು ಜಾರಿ ಸ್ಕ್ರಿಪ್ ಆಗ ಬಿದ್ಬಿಟ್ಟ ಅವ್ರಿ
ಹೌದಾ ಜಾಸ್ತಿ ಏಟಾಗಿದ್ಯಾ
ಒ ಸಿಂಪಲ್ ಹುಳಾಗಿ ಇಟ್ಟಾಗಿತ್ತು ಸೂಜಿ ಹಾಕಸ್ಕಂಡಿ ಹೋದ್ರು
ಹಾ ಹಾಸ್ಪಿಟ್ಲ್ಗೆ ಹೋಗಿದ್ರಾ ಹ್ಮ ಹ್ಮ್ ಎಲ್ಲಿದ್ದೀರಾ ಇವಾಗ ನೀವು ಬೆಂಗ್ಗಳೂರಲ್ಲಿ ಇದ್ದೀರಾ ಇಲ್ಲ ಊರಲ್ಲಿ ಇದ್ದೀರಾ
ಬೆಂಗಳೂರ್
ಬೆಂ್ಗಳೂರಲ್ಲ ಇದಿದ್ದೀರಾ ಮತ್ತೆ ಬೆಂಗಳೂರಲ್ಲಿ ಇದಿದ್ದು ಎಲ್ಲಾರು ಹೋಗ್ಬೇಕಲ್ವಾ ಭಾನುವಾರ ಹೊತ್ತು ಹ ಮನೇಲ್ಲ ಏನ್ ಮಾಡ್ತೀರಾ ಬೇಜಾರ ಆಾಗಲ್ವಾ
ಸಂಡೆ ಎಲ್ಲಾ ರಜೆ ಇರ್ತಾರ ಎಲ್ಲಾ ಹೋತರ ಸುತ್ಯಕ್ ನಾವ ಎಲ್ಲಿಗೂ ಹಲ್ಲ ಮನೇಲ್ಲೇ ರೆಶ
ಅವ ರೆಸ್ಟ್ ಮಾಡ್ತೀರಾ ಅನ್ನಿ
ಹ
ಹ್ಮ ಮಕ್ಳು ಕರ್ಕೊಂಡ ಎಲ್ಲಾರು ಹೋಗ್ ಬರದಲ್ವಾ ಇಲ್ಲೇ ಹತ್ರದಲ್ಲೇ ಇಸ್ಕಾನ್ ಟೆಂಪಲ್ ಇದೆ ಮಾಲ್ಗಳು ಇದ್ದಾವೆ
ಹಾ ಹಾ ಹಾ ನಮ್ ಮಕ್ಳ ಎಲ್ಲಾ ದೊಡ್ಡವರ ಆಗ್ಯರ ಅವ್ರ ಹೋಗ್ತಾರ
ಇಸ್ಕಂಡಿ ಟೆಂಪಲ್ಗೆ ಹೋಗಿದ್ದೀರಾ
ನೀವೆಲ್ಲಿಗ ಹೋಗಲ್ವಾ
ನಾವು ನಾಳೆ ನಮ್ಮ್ ಮನೇಲಿ ದಿನಸಿ ಎಲ್ಲಾ ಖಾಲಿ ಆಗಿದೆ
ಆ
ನಮ್ಮ ಮನೆಯಲ್ಲಿ ದಿನಸಿ ಎಲ್ಲಾ ಖಾಲಿ ಆಗಿದೆ
ಹಓ ಹ ಹಾ
ಅದಕ್ಕೆ ನೋಡ್ಬೇಕು ಡಿ ಮಾರ್ಟಿ ಹೋಗೋಣ ಅಂತ ಹೇಳ್ತಿದಿದ್ದಾರೆ
ಹಾ ಹಾ ಹಾ
ಅದಕ್ಕೆ ಡಿಮಾರ್ಟಿ ಹೋಗೋಣ ಅನ್ಕೊಂಡಿದ್ದೀವಿ
ಹಾ ಹಾ ಹಾ
ಹ್ಮ ಅಲ್ಲೇ ಅದೇ ಅದೇ ಕೆಲ್ಸ ಇರೋದ್ ನಾಳೆ ನಮ್ಗೆ
ಹಾ ಹಾ ಹಾ ಸಂಡೇ ಸ್ಪೆಷಲ್ ಏನು
ಸಂಡೇ ಸ್ಪೆಷಲ್ ಏನು ಇಲ್ಲ ಏನಾದ್ರು ನೋಡ್ಬೇಕು ನಾಳೆ ಏನಂತಾರೆ ನೋಡ್ಬಿಟ್ಟು ಮಾಡ್ಬೇಕು
ಹಾ ಹಾ ಹಾ ಹಾ
ಹ್ಮ
ಮಾಡಿ ಮಾಡಿ ನಾ ಸಂಡೆ ಸ್ಪೆಷಲ್ ಮಾಡ
ಇದು ಸಂಡೆ ಸ್ಪೆಷಲ್ ಮಾಡ್ಬೇಕಿತ್ತು ಒಂದ್ ಸ್ವಲ್ಪ ನನ್ಗೆ ಚಿಕನ್ ಸಾಂಬಾರ್ ಮಾಡೋದ ಕೊಡ್ತೀರಾ
ಚಿಕನ್ ಚಿಕನ್ ಸಾಂಬಾರಿ ಚಿಕನ್
ಬಟ್ ಅದ್ ಬಿಟ್ರೆ ಬೇರೆ ಏನಾದ್ರು ಇದ್ರೆ ಹೇಳ್ಕೊಡಿ ಸ್ಪೆಷಲ್ ಆಗಿ ಮಾಡ ಅಂಂತದ್ದು ಚಿಕನ್ ಸಾಂಬಾರು ಮತ್ತೆ ಇನ್ನೇನಾದ್ರು ಚಿಕನ್ ಅಲ್ ಮಾಡ ಅಂತದ್ದು
ಯ್ ನಂಗನೇನು ಬರುತ್ತೆ ಸಾಂಬಾರು ಬಿರಿಯಾನಿ ಚಿಲಿ ಚಿಕನ್ನು
ಚಿಲಿ ಚಿಕನ್ ಮಾಡ ಬರುತ್ತಾ ಹೇಳ್ಕೊಡಿ ಅದೊಂದ್ ಸ್ವಲ್ಪ ಚಿಲಿ ಚಿಕನ್ ಹೇಗ್ ಮಾಡೋದು ಅಂತ ಹಲೋ ಹಲೋ ಸೋನಾ ಅವ್ರೇ ಹಲೋ